ಹಾ
ಅೀ ಸರ್
ನಿನಗ್ಚ್ಚಕ ಹೋಗಿ ಇನ್ನೊಬ್ಬ್ರಿಗೆಗಚ್ಚಿ ಹೊಟ್ಟಿ ಒಂದು ಕಾಲುೋಯ್ತ ಮತ್ತೆ
ಅವಕನತತ ಯಾರಿಗಚ್ಚಿ
ನಮ್ ಬೇರೆ ಇಏನೊಬ್ಬ ದೋಸ್ತಿಗ ಹಚ್ಚಿ ಬಿಟ್ಟೆ ಮಿಸ್ ಹೋಗ್ ಬಿಡ್ತದ
ನಂಬರ್ ನಂದು ಹಾಕ್ಬೇಕಲ್ಲ ಒಂದೇ ಹಂಗ ಆಾಕ
ಅದೇ ನಿನ್ ನಂಬರ್ ಕಾಪಿ ಮಾಡಕ ಈಗ ಅವ್ ನಂಬರ್ ಕಾಪಿ ಮಾಡಿದ
ಹೌದು ಗಣ ಹೌದು
ನೆಕ್ಸ್ಟ್ ನಡ್ರ ಹನ್ ಸ್ ಮ್ಯಾಕ ಮ್ಯಾಕ ಆತದ ನಿನ್್ ನಂಬರ್ ಮ್ಯಾಲ ಬರಾಟಗ ಒಂದ ನಂಬರ್ ಮುಂದ್ ಬಿಟ್ಟ
ಹಾಗಳ ನಂದಂದು ಒಂದ್ ಕಾಲ್ ವೇಸ್ಟ್ ಆಗತಲ್ಲ ಅದಕ್ಕೆ ನಿಂತ ಮಾಡ್ಸ ಅಣ ಅ ದೇವ್ರು ಹಾ
ಈಗ ಎಷ್ಟೇ ಹ ಹತ್ತೊಂಬತ್ತನೇದದು
ಹತ್ತೊಂಬತ್ತು ಮತ್ ಪ್ರೊಸೆಸಿಂಗ್್ದಾಗ ಎಷ್ಟ
ಈ ಮತ್ತೆ ಇವತ್ತ ಇಲ್ಲ ಮತ್ತೆ ನಾಳೆ ಮತ್ ಪ್ರೊಸೆಸಿಂಗ್ ಬರ್ತಾವ ಮತ್ತೆ ಈಗ ಐದ್ ಸಬ್ಮಿಟ್ ಮಾಡ್ದ ಮತ್ತೆ ಪ್ರೊಸೆಸಿಂಗ್ ಬರ್ತಾವ ಹಾ ಐದು ಐದಾಗಣ ಸಬ್ಯಟ್ ಹೊಡಿಬೇಕು
ಎಲ್ಲಿ ಅಲ್ಲೇ ಮುಂದ ತೋರ್ಸ್ತಾನ ಅದು
ಹಾ ಅಲ್ಲಿ ಮ್ಯಾಲ ತೋರಿಸ್ತದಲ್ಲ ಅಲ್ಲೇ ಅದೇ ಹೂ ಅಲ್ಲೇ ಮುಂದೆ ಅದ ಫೋನ್ ಹೊಸ್ತೀವಲ್ಲ
ಹಾ
ನಂಬರ ಅದ ಅಲ್ಲಿ ಅದಲ್ಲ ಬಿುಡಕ್ ಹಸರದ ಫುಲ್ ತೋರಿಸ ಇದಾಗ ನಾವು ಫುಲ್ ಹಸರು ತೋರಿಸಿ ಬಿಿರ್ತದ ಅದು ಹೊಡೋದು ತ ಮತ್ ಒಂದು ತಾಸ ಕೊಡ್ ಆದ್ರೆ ಮತ್ತೆ ೈ್ ಚೆನ್ನ ಕೊಡ್ತಾರ ಮತ್ತತ್ ಮಾತಾಡದು
ಹೂ ಹೂ ಅಂದ್ರೆ ವಜ್ರ ನಡದಬ್ ಹದ್ಿನೇಳಳ್ ಕೋಲ್ ಅಂದ್ರ ಅನ್ಲ್ಲಿ ಹದ್ಿನೇಳಳ್ನೂರ್
ಹೂ ಎಲ್ಲ ಮತ್ತ ಅದೇ ಓದುವಲ್ಲ ಮೂರು ಮತ್ ನಾಕು ಓದ್
ನಾಕ್ ಹೋದರ್ನ ಹದ್ನಾಕ್ನೂರ್
ಹೂ ಹೂ
ಹಾ ಹಾ
ವೇಿಸಸ್ತಯತ್ ನೀವು ಚಿಂತೆ ಮಾಡ್ತ ನೀವ ಚಿಂತೆ ಮಾಡಿ ಚಂತನ
ಯಾರ ಹೇಗೆ
ವೇಸ್ಟ್ ಆಯ್ತಲ್ಲ ಒಂದು
ಅದ ನೀವು ಬಿೂಡ್ರೀ ಸೌಕರ್
ಹಾ
ನಡತ್ ನಿಮ್ಗೆ ಏನ್ ಸೌಕರ್
ನಮಗೆ ಎಲ್ಲಡ್ತದ
ಹಾ
ಹಾ ಊಟ ಆಯ್ತಲ್ಲ ಹೌದು
ಏನ್ ಊಟ
ಊಟ ಮಾಡಿದೆ ಅಲ್ಲ ಮತ್ತೆ ಹೆನ್ನಿ ಹೂಡಿಕೆ ಹೋದೆ
ಹೆಣ್ಣೆ ಎಲ್ಲಿ ಹೂಡಿಲ್ಲಿ ನಾನ್
ಅಲ್ಲಾ ಹೆಣ್ಣೆ ಹೊಡಿಯಕ್ಕೆ ಹೋದೆ ಏನ್ ಊಟ ಮಾಡಿದೆ
ಎಲ್ಮಿಂದ
ಹಾ ಎಳ್ಳ ಹಗೆಲ್ಲಿ ಹಡಿತೆ
ಅದ ಹೆಣ್ಣೇನು ಹೂಡಿದೆ ಊಟ
ಅದು ಆ ಫೋನ್ಾಗ ಆದ್ರೆ ಎಲ್ಲಿ ಇಡ್ಬೇಕಂತೇಳ್ತಿದೆ ಇದ್ರಾಗ ಆದ ಒನ್ ಸಮಕೊತೀನಿ
ಹ್ಮ್ಪ್ಪ ಅದೇವರು
ಯಾಕೆ ನೀರ್ ಸೋೊಂಡ ಬರತ್ತಲ್ಲ
ನೀರ್ ಕಟ್ಟಕ್ ಕುಂತ ನೀರ್ ಕಟ್ಟಕ್ ಕುಂತರ ನೀರ್ ಸೌೊಂಡ್ ಬರ್ಲಾರ ಏನ್ ಬರ್
ಹೂ ನೀ ಹೌದಲಾ
ಹಾ ಹಾ
ದನ ಕಾಯಲಕ್ಕದ ನಂಗ್ ಮಾಡಿದೆ ನಾನು ಎರಡ್ ಸಾಲಿಗೆ ಒಂದ್ಬಿಡ್ತೆ ಎರಡ್ ಸಾಲಿಗೆ ಒಂದ
ಹ
ಹ
ಆ ಆರ್ಸಲು
ಆರ್ ಸಾರಿಗೆ ಅಲ್ಲ ಸಾಲು ಸಾರ್ ಬಿಡ್ ಸಾಾಲ ಇಡದೆ ಒಮ್ಮೇಲೆ
ಎಲ್ಲ ಶೀದಾ ಹಿಂಗೆ
ಸರಿ ಎಲ್ಲದಕ್ಕ
ಹಾ
ಎಷ್ಟು ಎಷ್ಟದು ಬೇಕಾಗತದ ಮುಟ್ಟು ಬೇಕಾದೆ
ಸಾಲು ಮುಟ್ಟಬೇಕ ಅಂದ್ರೆ ಒಂದು ತಾಸ ಎರ ದರಡು ತಾಸ ಬತ
ಹಾ
ಹೂ
ತೈಬೇಕೇಕಲ್ನೆಲ್ಲ ಅದಕ್ಕ ಅದ
ಹಾ
ಒಳಗ್ ಹಚ್ಚಿ ಜಾಕೆ ಬೇಕಲ್ಲ
ಹೂ ಮತ್ತ ಲೇಟ್ ಆತ ಮತ್ತ
ಹೂ ಎಷ್ಟ ಇ ನೀರು ಕ್ಯಾನಲ್ ನೀರ ಯ ನೀ್ರ ಹಳ್ಳದ ನೀರ
ಹಳು ಹಳಕ
ಅದೇಂದ ಈಗೇನ್ ಕ್ಯಾನಲ್ ನೀರ್ ಬಿಟ್ಟಾರಲ್ಲ
ಕ್ಯನಲ್ ನೀರು ಬಿಟ್ಟಿರ್ಬೇಕು ಇವತ್ ನೀರು ಹಸರು ಹಸರು ಉಂಟಾ
ಇನ್ನು ಏನು ಮಹಾರಾಷ್ಟ್ರ ಮಳನಲ್ಲ ಹಂಗ್ ಬಿಿಡ್ತಾರಲ್ಲ.
ಏನೇನಪಾ ಹಸ್ರ ಹಸರು ಕಳ ಬರತ್ವ ನೀವರ್ ಇವತ್ತು ಏನ್ ಬಿಟ್ರ ಏನ್ ಮಾಡ್ರಿ.
ಯಾಕ ಮಾಹರಾಷ್ಟ ಈ ಮಹನಿ ಎಲ್ಲಾ ಇನ್ನೋ ಬಿಡದೆ ಎಲ್ಲ ಮುಂದ ಬಿಡ್ತಾರ ಈಗ. ಈಗ ಬಿುಟ್ಟೆ ಮಂದೇರಿ ಕುಡಿಯ ಕುಡಕ ನೀರುಲ್ಲ ಅಲ್ಲಿಗೆ.
ಹೂ
ಹೂ ಕರ್ಡಕೋಗಬಟ್ಟೇನ್ ಅವ್ರೇನ್ ಅವ್ರೇನ್ ಮಾಡ್ತಾರೆ.
ಕರ್ಚ ರೊಕ್ಕರ ಆಕ ಒಂದಣ್ಣ.
ಹ.
ಖರ್ಚಗ ಒಂದ್ ಎರಡುನೂರು ರೂಪಾಯಿ ಆಾಕರಕಂದೆ.
ಹಾಕತವಲ್ಲ.
ಲೌಡ್ ಅತ ಹವವ ಬರ್ತ.
ಹೇ ಹೇ
ಆ ಮನ್ಾಡ ಮುಳ್ಳು
ರಿ ರಿ ಸ್ಲೋ ಆ್ಬೇಕ ಸ್ಪೀಡ್ ಹದ್ರ ಹೆಂಗ್
ಮುಳ್ಳ ಮುಳ್ಳ ಚುಚ್ಚತ್ತು
ಹೂ ಅದೇ ಮುಳ್ಳ ಅದೇ ಮರಿತೆ ನ ಕಾಲ ಮರಿತೆ
ಹ ಏನು ಮಾತಾಡ್ತಾರ ಉಮ್ಮಾರ
ಅಲ್ಲ ಮೂಳ್ ಮುರಿತ ಏನ್ ಕಾಲ್ ಮುರಿತ
ಕಾಲು ಮುರ್ತು
ಹೇಳಗಂಗ್ದ.
ಹೆಂಗ ಕದ್ರ ಹೆಂಗಂದ್ರ ಎನ್ ಅ.
ಹೆಂಗಪ್ಪಾ ಹಳ್ಳಿಯಗ ಇರ್ತಿ ಹೆಂಗಾರ ಖರ್ಚು ಅಲ್ಲ ಬಿಡಲ್ಲಪ್ಪ ಸಿಟಿಾಗ ಇದರಿ ಖರ್ಚ ಆತ.
ಯಾಕ ಖರ್ಚ ಆಾಗಲ್ಲ ಖರ್ಚ ಆತಾವ. ಸಾಲ ಗಡ ಸಾಲಾಗ.
ಆ.
ಸಾಲಗಳ ಬಂದಿದೆ.
ಹೂ ಏನ್ ಸಾರೋಗಳು ಬಾಳ ಅವ.
ಹ ಕೊಡ್ಬೇಕು ಹಂಗೆ ಒಂದ್ ಆರು ಏಳ್ನೂರು ಬೇರೆ ರೀ.
ಸಿಟ್ಟ ಸಿಟ್ಟ ಆಗಿದ್ರೆ ಅದ ಯಾವತ್ತ ಮೊ ಅಣ ಏನಕ ಅಲ್ಲಿಗ್ ಹೋಗ್ಬೇಕು ಅಂತ ಏನ್ ಹೇಳಲಾರ.
ಎಲ್ಲಿಗೆ.
ಹತ್ತದ್ ಹತ್ ನಿಮಿಷಲ್ಲಿ ಪೆಡ್ರೋ ಹೋಗ ಬ ಹೋಗುವ ಅಂತ ಅಂಜಲ.
ಅದ ನಾನೇ ಬಂದು ಊದ ಸಂಜೆಕ್ ಬಂದಿದ್ದೆವತ್.
ನಾನ್ ನಚಿಗ್ ಬರಲ್ಲಾ
ಯಾಕ
ಕೇಳಾರ್ದ ಎಲ್ಲಾರ್ದ ಬರದು ಹೋಗದು
ಇಲ್ಲ ಅವತ್ತು ನಾ ಬರೋದಿತ್ತು ಜಲ್ದಿನೇ ನಾ ಅಪ್ಪಾಗ ಸುಂಮ್ ಕೆಲ್ಸದ ಅಂತೇಳ ಬಂದಿದ್ದೆ
ಏನಾಯತ್ತು ಕೆಲ್ಸ
ಆ ಒಂದು ಪಾರ್ ರೊಕ್ಕ ಇಷ್ಟು ಕೊಟ್ಟಿದ್ದೆ ಬೇರೆರ್ಲ್ಲಿ
ಎಷ್ಟ
ಎಷ್ಟು ಹತ್ತು ಸಾವಿರ ರೂಪಾಯ ಇಷ್ಟು ಕೊಟ್ಟಿದ್ದೆ
ಹಾ
ಅವ ಕೊಡಲ್ಲ ಆಗತ್ತ ಕೊಡ್ತನಂತಂದಿದ ಬಾಷೆ ಅವ ಇಲ್ಲ ಇದ್ನಲ್ಲ
ಪಾರ ಬಿುಟ್ಟು ಉಡಿಸಿದೆ
ಇಲ್ಲ
ಹಾ
ಇಲ್ಲ ಇದ್ನಲ್ಲ ಅದಕ್ಕೆ ನೀವು ಹೋಗಿಸಸ್ಕಂತ ಏನಂತ ತಂದೆ ಕೊತನಂದಿದ್ದಾವತ್ತ
ಹ ಹೌದಾ
ಹಂಗೆ ಸ್ವಲ್ಪ ಮಾತಾಡೋದಿತ್ತು ನಾಮ್ ಅಪ್ಪ ಸುಮ್ ಕಾಲೇಜ್ ಕೆಲಸ ಅದ ಅಂತಗ ಬಂದ ಇಸ್ಕೊಂಡ್ ಅವ್ರು ಕೋರಿ ಕೊಟ್ಟು ಬಂದೆ ಹ
ಅ ಒರ್ಡ್ಸ ಟದ ಮಾಡ
ಓಡ್ಸಕ ಹದ ನಿಮಷ್ಟು ಬೆಳದಿಲ್ರಿ ಸರ್ ನಿಮ್ಷ್ಟು ಬೆಳೆದಿಲ್ಲ ಅಂದೇನು
ಅಲ್ಲ ಎಲ್ಲಿ ಹುಡುಗರು ಕರ್ಕಂತ ಒಂದು ಮಾಡಿದೆ ಹೂ
ಟೈಮ್ ಬಂದ್ರರು ಅವ್ನು ಮಾಡಬೇಕು
ಆಯ್ತು
ಟೈಮ್ ಬಂದ್ರ ಅಂತ್ ಮಾಡ್ಬೇಕ್
ಅದಕ್ಕೆ ಅದಕ್ಕೆ ಅಣ್ಣ ಅಂತಲ್ಲ ಬೈಯ
ಮೊಯ್
ಹ ಹಾ
ಇನ್ನ ಟೈಮ್ ಬಂದಿಲ್ಲ ಮಾಡಿಲ್ಲ ಬಿಟ್ರ ಮಾಡಬೇಕು ನಾವ ಒಪ್ಪಬಿಟ್ನ ಅಂದ್ರ ಅದನ್ನು ಮಾಡ್ನಿ
ಹ ಮಜ್ಜ ಅಲ್ಲ ಅದಕ್ಕೆ ಮಜ್ಜ ಸರಿನೇ ಹೇಳಕತವಿ
ಸುಮ್ಮ್ ಈಗಂತಾರ ಅಂತೇಳಿ ಸುಮ್ಮ್ ಇದಂಗಟೆ
ಹೂ ಹೂ ಹೂ ಏ ನಿನ್ನೆ ಅಂತಫರಿ ಕುಡುದ್ರ ಅವರು ಲಸಂದೆ ಹಡುಗರು
ನಾ ಯಾಕ್ ಕುಡ್ಲ ಹುಡುಗರು ಕುೂಡುದ
ಹ್ ಹೊಸ ಹೊಣವರು ಏನು ಅಳ ಹಣ ಹುಡುಗ ಅಂದ್ರವಲ್ರರಿ ಆ ಪರ ಆಗ್ಯಾರ ಅಂತ ಅನಗದಾರ ಅವರು
ಯಾರು
ಹಾ ಹ ಕುರುಬರು
ಯಾರು ಬಂದಲ ಈ ಕಡೆ ಯಾರು ಬಂದಾರ ಯಾರು ಬಂದಿಲ್ಲ
ಯಾರ ಬಂದಿದ್ರಾನ ಹೇಳಿದ್ರ ಇಲ್ಲಿ
ಏನು
ಅಲ್ಲಿ ಒಣಾಗ ನಾನ್ ಹುಡುಗರು ಯಾರು ಮುಂದೆಬಡ್ಲ ಮತ್ತೆ
ಇಲ್ಲ ಹೇಳು
ಹಳಿವಣಗ ಯಾರ ನಂದ್ರವಲ್ರು ಹುಡುಗರ್ ಆಟೈ ಆ ಆ ತರ್ಯಾರಂತ ಅಂತ
ಹಂಗಂದ್ರನು
ಹಾ
ಹೂ ಹೂ ನಮ್ಮ ಮನೆಗ ಮುಂಜು ಮುಂಜಲ್ಲ ಮಾತ್ರ ನಡ್ದಿದ್ದು ಆದ್ರೆ ಎದರ ಮಾತನಾಡದಿದ್ದು ಗೊತ್ತಿದ್ದಿಲ್ಲ ಪಕ್ಕ ಹೂ ಅಗಶಿ ಕೂಡರ್ ಮತ್ತ
ಹಾ ಹಾ ಹಾ ಹಾ ಹಾ
ಆದ್ರೆ ಇದೇ ಮಾತಾಡಕ ಕುಂತಾರ ಅಂತ ಗೊ್ ಗತಿದ್ದಿಲ್ಲ ಈಗ ಹೇಳಿದೆಲ್ಲ ಗೊತ್ತೈ್ತೆ ಹೂ ರಾತ್ರಿ ಮೆರವಣಿಗೆ ಮಾಡಟ್ರಲ್ಲ
ಏ ಇದೇ ಎಲ್ಲ ಮಂತೆೆ
ಇಲ್ಲಪ್ಪ ಒಂಬತ್ತರ ತಾನ ಸುಮ್ಮ್ನೆ ದೇವಂಗುಡ ಬೆಲ್ಲಿ ನಿಂತಿದ್ದೆ
ಹಾ
ಆಯ್ತುಂದಗಡೆ ಹಸು ಆಯ್ತು ಮನವಿೇಗುೊಂಡ್ ಮಕ್ಕ್ ಮುಟ್ಟೆಬೇಡಿ
ಹೂ ಅವೇ ಅಂದೇ
ಯಾಕಬೇಕ ಕಣ್ಣ ಅವೆಲ್ಲ
ಅದ ಅದೇ ಅಂದ್ರೆ ಅಂತಲ್ಲಾ ಹೋಗ್ಬಡ್ ಮಏನ ಸಹ ಹ್ಿದೆ ಅಏಿ
ಅಂತ ನಿರ್ಲಗ್ನಕ್ಕೆ ಹೆಂಗ ಮತ್ತ
ಹ ನಾವ್ ಮಾಡಿಕ್ಯಾರಲ್ಲ ಇನ್ನ ಸಣ್ಣೊ ರೀ
ಯಾಕಿ ಸಣ್ಣ ಮನೋರ್ ದೊಡ್ಡೊರ್
ಏ ಹ
ಮ ನಾರ್ ದೊಡ್ಡ ಇದ ಸಣ್ಣ್ ಹ್ಮ್ ನಿಮ್ಮ ಅಮ್ಮರದ ಮಾಡಿದ್ರೆನ್ ಮೆರೋಣಿಗೆ.
ಏ ಇಲ್ಲ ಬೇಜ ತರ್ಸಮ್ಮ ತೊಂದ್ರ ಅಲ್ಲ.
ಹ್ಮ್
ನಮ್ಮ್ ಮಾಮ ಬಸ ಮಾಮವ್ರೇ ಬೈದಗ ಎಷ್ಟ ಬ್ಯಾಡ ಅಂತದ್ರ.
ನಿಮ್ ಬಸ್ಮೋ ಮ ಯಾವ ಬಸ್ಮೋ
ಅದೇ ಆರ ನಮ್ಮ ನಮ್ಮ ದೊಡ್ಡರು ನಮ್ಮ್ ದೊಡ್ಡನ ಮತ್ತ್ ನಮ್ಮ ಪಪ್ಪ ಅವ್ರಲ್ಲಾ ಯೇ ಬೇಡಂದ್ರ ಆಯ್ ಬಿಟ್ರೂ ಹ ಹೆಂಗ ಕರ್ಕೊ ಬಂದಿವ ಹೆಂಗಸಲ್ಲ ಸ ಹ್ಮ್ ಅಯ ಅವ್ರಿಗೆ ಅಂಗಿಲ್ಲ ಸು ಯಾವ್ದ ಮಗಿ ಮುಗಿಯೊದೆ ಆರುವರೆ ಏಳು ಆಯ್ತು.
ಬಲಹಟಿ ಬೇಡ ಅಂದೆಲ್ಲ ಬಸಣ್ಣ
ಏ ಹಂಗೆಲ್ಲ ಆಸೆ ಹಸೆ ಮಾಡಿಕಲ್ ಅವ್ರು
ಹ್ಮ್ ಹ್ಮ್ ಜಾತ್ರೆ ಜಾತ್ರೆ ಹ
ಹಂಗೆಲ್ಲ ಅವರು ಸ್
ಅರಾಮ್ ಮಾಡೋದು ಏನಿತ್ತು ಸ್ಟೇಜ್ ಮ್ಯಾಗ ಚಲೋ ಮಾಡ್ಯನ ಆಯ್ತ್ ಮತ್ತೆ
ಹ ಸೀದ ಊರುಗೆ ಹೋಗಿ ಗುಡಿ ನಮಸ್ಕಾರ್ ಮಾಡಿ ಯಾವಾಗ ಬಂದ್ರ ಅವಿಗೆಲ್ಲಾರ ಅವ್ರರು ನಾವ್ ತಿರುಗ ಸುಸ್ತ್ ಸ್ತಾಗಿ ಬಿದ್ದೆ ಬಿಟ್ಟಿದ್ವಿ ಮನೆಯಲ್ಲಿ ಮಕ್ಕಂಬಟ್ಟಿದ್ವಿ
ಹ್ಮ್
ಅವಾಗೇಶರು ತಂಗಡಿ ನ ಅವ ಸೀದ ಮಕ್ಕೊಂಡ್ ಬಿಟ್ಟವಿ ಯಾವಾಗ ಬಂದ್ರ ಯಾವಾಗಲ್ಲ ಯಾವಾಗ ಕರ್ ಯಂದ್ರೆ ಗೊತ್ತೇ ಇಲ್ಲ ನ ಮುಂಜಾನೆದು ಅಂಗಡಿತೀರಿ ಮತ್ ನಾಳೆ ಅವತ್ತು ಬರ್ದಸ ಬಿಟ್ಟಿಲ್ಲ ನಾವು ಮುಜ್ ಮರ್ದಸ ಬಂದ್ ಅಂಗಡಿ ತರಕ ಕುಂದು ಬಿಟ್ಟೆ.
ಯಪ್ಪ ಬಿಸ್ ಬಿಸಿಲು ಜಗ್ಗದ್ದ್ ಲ್ಲೆ ಕೊವಿತಂಗಲ್ಲ.
ಏ ಬಾ ಕಂಡವು ಕಾಲ್ ಸೂಡ್ತಾವು
ಕಾಲ್ ಚರ್ಗಾರ ಕುಂತ ಆ ನೀರ್ ಕುಡಿಯದ ಕುಡಿಯೋಕ ಕು ನೀರ್ ಒಟ್ಟಿ ಕೊಟ್ಟಿ ಇಡ್ದಾಂಗೆ.
ಏಯ್ ಮಾವ್ ಮತ್ ನೀರ್ ಕುಡ್ದು ಒಟ್ಟಿ ಕುಟ್ಟಿಡ್ದು ಸತ್ ಬಿದ್ದು ಎಲ್ಲಿ.
ಆಯಸ ಬಘಲ್ಲ ಶಂತ.
ನೀರು ಬಾಳ ಕುಡಿಬಾರದು
ಮತ್ ನೀರಾಗ ನೀರ ಅಡಿಕೆ ಎಲ್ಲತ್ತದ.
ಕೊಟ್ಟಿಡ ಒಟ್ಟಿ ಮ ಬಿಸ ಬಿದ್ದ ಒಟ್ಟಿ ಬ್ಯಾನ್ತದ ಬಾಳ ಕುಡದಾರ‌.
ಹ್ಮ್ ನಡ್ಯಕ್ ಬರವ್ ನಡ್ಯಕ್ ಬರ್ಲದ್
ಹಾ ಓಡಾಡ್ಕೊಂಡು ಏನತ್ತದ್ ಮತ್ತಗಡೆ. ಇಲ್ಲ ಅಂಬಗಲಚ್ಚು.
ಕೂಡ್ಬಕ್ ಸ್ವಲ್ಪ್
ಅಲ್ಲಾ ಅಂಬುಗಾಲು ಹಚ್ಚಲೇ
ಅಂಬಗಾಲ್ ಹಚ್ಚಿದ್ರೆ ಕಾಲ್ ಚರ್ಗರೆ ಕುೂಂತಾವ ಈಗೇ ನಡವತ್ ಕಾಲು ಇಡದಾಗ ಹೊಲ್ ಮ್ಯಾಗ ಹಿಂಗ ಹಿಂಗ ಹಿಂಗಗೆ ಎಗ್ರ ಅಡಿಕೆ ಅಂತ ಹೋಗಂಗಯತೆ. ಹ್ಮ್ ಹ್ಮ
ಈಗ ಜಾಸ್ತಿಯಾಗಿ ಇತ್ತಾಯ್ತಿಲ್ಲ ಒಂದ್ ವಾರ ಆಯ್ತ ನೋಡ್ ಹಿಂಗಾಗಸಿ. ಹಾ ತಾನಿಂತಾವೆ ಕುಂತವೇ ಈಗ ಫುಲ್ಲ ಕಲಾಸ್ ಆಗೀನಿ
ಆ ಹ
ಕಣ್ಣು ರಾಗ ಮುಂಜೆ ರಾತ್ರಿ ಮಕ್ಕಂದಾವ್ ಮುಂಜೆಲ್ ಏದ್ದೇಳಕೆ ಆಗಲ್ ಅಂಗಾ ನಿದ್ದೆ ಹಾ ಏಯ ಹಲೋ ಹ ಆಯ್ತು ಟೈಮ್ ಆಯ್ ದ ಹೌದು ಆಮೇಲೆ ಸ್ವಂತ ಕೆಲ್ಸ.
ಅಹ್